ಪ್ರಣಿತರೇ
ಓ ಏನ ಇಲ್ರಪ್ಪಾ ಹೆಸರು ತೈಗಾಡ್ರಿ ಮಾತಾಡ್ರ
ಹಾ ರೀ ಊಟಾ
ಊಟ ಆಯ್ತು ನೋಡಪ್ಪ ನಿಮ್ಮದು
ನಮ್ದು ಆಯ್ತು ಆರಾಮ ಇರಲ್ಲ
ಹ್ಮ್ ಎಲ್ಲಾ ಆರಾಮ್ ನೋಡ್ರಪಾ ಹ್ಮ್ ಒಂದ್ ಸ್ವಲ್ಪ ಆರಾಮ ತಪ್ಪಾದ್ರೆಡಿಗೆ ಹೊರಗ ಹೊರಗಿದ ಅವ್ರ
ದಕನ್ ತರ್ಶಬೇಕೆನೋ
ದವಾಕ ನೀ ಜಾರೆ ತೋರ್ಷಣ ಬಂದೆ ಇಕ್ಷ ಮಾಡ
ಇನ ಕಡಿಮೆ ಹಾಗಿಲ್ಲ ಇನ ಕಡಿಮೆಗನ್ ಬಾ ಕಡಿಮೆ ಆಗಿಲ್ಲ ಅಂದ್ರ ಬಾ ಅಂದಾರ ಹೋಗ್ಬೇಕಕ್ ನಾಳಿಗೆ ನಾಳೆ ಹೋದ್ರೆ ಹಾ
ಮತ್ತೆಲ್ಲ ಏನ್ ನಾವು ಕಾಲೇಜ್ದಾಗವ್ರಿ
ಹಾ ಹಾ ಹಾ ಅ ನೆಟ್ವರ್ಕ್ ಜರ ಜರ ಪ್ರಾಬ್ಲಮ ಅದ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಅದ ಮಳ ಗಳಿ ಆಾಲತು
ಮಳೆ ಇಟ್ಟದಾಗ ಬಂದು ನಿಂತದ್ರೆ ನಿಮ್ಮಲ್ಲಿ
ನಂಬಲ್ಲಿ ನಾನ್ ನಡ್ದ ಜಿಟಿ ಜಿಟ ಜಿಟಿ ಜಿಟಿ ಜಿಟಿ ಜಿಟಿ ಬಿದ್ದು ಹಂಗೆ ಫಲ್ದಾನು ಬೆಳಿ
ಹೌದ್ರೀ
ಹಾ
ಹ್ಮ್ ನಮ್ಮಲಿ ಇನ ಎಲ್ಲ ಈ ಒಂದ್ಸಲ ಬಿತ್ತಸಿಂದ ಅರಿಗ್ಯಾರೀ ಈಗ ಇನ್ನೊಂದ್ಸಲ ಬಿತ್ಲ ಹತಾರ ಮಳಿ ಬಂದ ಎರಡ್ ದಿನ ಆಯ್ತತ್ ಮಳಿ ಬಂದ ಬಿತ್ಲ ಹೋಗತಾರ
ಹಾ
ಬರಬರ್ ಬರಬರ್
ಕಾಲೇಜ್ ಹೋಗ್ಬೇಕ್ರ ಅದ ಹೊಂಟಿದ ದಿನ ಒಂದ್ ಜರ ಆರಾಮ್ ತಪ್ಪದ ಪೂಜ ಸುಸ್ತುುಸ್ತು ಹೊಡಿದ್ರ ಕಾಲೇಜ್ಗ ನಟ ಕಾಲೇಜ್ ಹೇಳಲ್ಲ ಅವ್ರು ಶಾಪುರ್
ಶಾಪ್ರದ ಹತರಿ ಏನ್ ಮಾಡಿರಿ
ಶಾಪುರ್ದಾಗ ಡಿಗ್ರಿ ಮಾಡಿದವ ಗೌರ್ಮೆಂಟ್
ಗೌರ್ಮೆಂಟ್ ಕಾಲೇಜ್ರ
ಹಾ ಗೌರ್ಮೆಂಟ್ ಕಾಲೇಜ್
ಏನ್ ಬಿ ಎಸ್ ಸಿ ಮಾಡಿರಿ ಏನ್ ಬಿ ಎ ಮಾಡಿರಿ
ನಾನು ಬಿ ಎ. ಬ್ಯಾಚಲರ್ ಆಫ್ ಆರ್ಟ್ಸ್.
ಹ್ಮ್ ಹ್ಮ್ ಹ್ಮ್. ಅಲ್ಲ ಕಾಲೇಜ್ ಅದ ಹೆಂಗ ಅದ್ರ.
ಹಾ ರೀ ಏನ್ರೀ.
ಹಾ ರೀ ಕಾಲೇಜ್ ಅದ್ ಹೆಂಗದ ಅಂದ್ರ.
ಕಾಲೇಜ ಅದ ಅದ ಚಂದ ಅದ ಅಲ್ಲ ಶಿಸಸ್ತ ಮುಂದ ಗ್ರೌಂಡ್ ಅದ ಹಿಂದ ಗ್ರೌಂಡ್ ಅದ ದೊಡ್ಡ ಸ್ಟೇಡಿಯಂ. ಮ ಗ ಇ. ಗಮ್ಸ್ ಎಲ್ಲ ಬರಬದು ಮಸ್ತ್ ನೋಡನೋ ಕಾಲೇಜ ಎಲ್ಲ.
ಹಾ -ರೀ.
ಹ್ಮ್.
ಹ್ಮ್. ಅಲ್ ನಿಮ್ ಗೌರ್ಮೆಂಟ್ ಕಾಲೇಜಿಂದ ಒಂದ್ -ಇ- ಮಾಡ್ತರ ಅಂತಲ್ರರಿ. ಸಾಲು ಮರದ ತಿಮ್ಮಮ್ಮಕ್ಕನ ವಾಟರ್ ವೃಕ್ಷ ಅಂತ.
ಹಾ- ಹಾ -ಹಾ -ಮಾಡತಾರಲ್ರಿ.
ಹಾ- ರೀ -ಅದೇ ಕಿವಪಟ್ಟ ಹಗೆ ಅಂದ. ನಾಮದೇ.
ಹಾ- ಇಲ್ಲಲ್ಲ ಭಾರಿ ಮಾಡ್ಯಾರದು. ಹಾರಿ.
ಹೋಗಿರಿ -ಆ -ಕಡೆ.
ಹಾ- ಹೋಗಿದ್ದೇವ್ರೀ. ಹೋಗಿ ಎಲ್ಲಾ ಒಳಗ ಆಟಾಡಕ ಕುಂಡ್ರಕ ವ್ಯಾಯಾಮ ಮಾಡಕ ಚಲೋ ಅದಲ್ಲ.
ಹ್ಮ- ಹ್ಮ್. ಕೇಳ್ದ್ರ ಅಲ್ಲಿ ಗಿಡವು ಬಾಳ ಹಚ್ಚಾರ ಹಂಗಿಂಗ ಅಲ್ದ್ರ.
ಹ್ಮ್ -ಗಿಡಗಳದ ಬಾಳ್ ಬರಲ್ಲಿ ಎಲ್ಲಾ ಗಾಳಿ ಗಿಳಿ ಬಿಡತ ಅಂದ್ರೆ ಮಸ್. ತಂಪದ ಕುಂಡ್ರಲ್ಕ ಜಾಗ ನಳ ಗಗೆಳ್ಳ ಮಸ್ತ್ ಅದ ಅಲ್ಲ. .
ಹಾ- ರ್ರೀ
ಹಾ- ಪಲ್ಲ ಏನಚ್ಚರಿ.
ಹಾ -ಹೊಲ್ದಾಗ ಒಂದ್ ಹತ್ತ ಎಕರೆ ಹತ್ತಿ ಹಚ್ಚವ್ರಿ.
ಹಾ.
ಇನ್ನೊಂದ್ ಇನ್ನೊಂದ್ ಹದಿನೈದು ಎಕರೆ ತೊಗರಿ ಸಲ ಬಿಟ್ಟು ಇನ್ನೊಂದ್ ತೊಗಿರಿ ಲೇಟ್ ಮಾಡಿ ಬಿತ್ ಬ. ಆಮೇ ಒಂದ್ಐದ್ ಎಕರೆ ಮೆಣಸಿನ್ಕಿ ಮಾಡ್ಬ್ರೀ ಅಗಿ ಹೇಳಿವ ಅವ್ರಗ್ ಮಾಡ್ಲಕ್ಕ.
ಹ್ಮ್.
ಅವಾಗ ಆದದ್ಮೇ ಐದ ಎಕರೆ ಮೆಣಸಿನ ಕಾಯಿ ಹೆಚ್ ಹಬೇಕ.
ಹಾ -ಹಾ- ಹಾ.
ಒಂದ್ ಹನ್ನೆರಡ್ ಎಕರೆ ಕಬ್ ಮಾಡವ್ರಿ.
ಹಾ.
ಆಯ್ತಾವ ಇನ್ನೊಂದ ಎರಡ್ ಮೂರ್ ತಿಂಗಳದ ಬರ್ತವ್ರಿ.
ಹಾ.
ಬಂದಂದ್ರೆ ಅವ ಕಬ್ಬ ಎಲ್ಲಾ -ಇ -ಮಾಡ್ಬೇಕ.
ಹಾ -ಹಾ -ಹಾ- ಹಾ.
ಹ್ಮ- ನಿಮ್ದೇಏನು ಅಲ್ದ ಏನ್ ಹಚ್ಚರಿ.
ನಮ್ದು ಹೊಲ್ದಾಗ ಟಮಾಟೆ ಹಚ್ಚಿದೇವ್ರ ನಾವವು.
ಹೌದ್ರೀ ಎಷ್ಟ ಎಕ್ರಾದರೆ.
ಟಮಾಟಿ ಒಂದು ಮೂರ್ ಎಕರೆ ಹಚ್ಚಿದೆವು.
ಹ್ಮ- ರೀ.
ಕಬ್ಬು ಒಂದು ಹದಿನೈದು ಎಕರೆ ಅದಾ.
ಹ- ನೀವನ ಕಬ್ಬ ಹಾಕಿರಿ
ಹ್ಮ್ -ಬಳ್ಳುಳಿ ಒಂದ್ ಹತ್ತುಎಕರೆ ಅದೇ.
ಹ್ಮ್- ಬಳುಳ್ಳಿ
ಹ್ಮ್ -ಬಳ್ಳ್ ಒಳ್ಳೆ ಬೆಳತಿ ಮೆಣಸ ಒಂದ್ ಇಪ್ಪತ್ತ ಎಕರೆ ಅದಾ. ಮತ್ತ ದಾಳಿಂಬರಿ ಒಂದ್ ಹತ್ತು.
ಹ
ಹ್ಮ್ -ಮತ್ತ
ಸೌಕಾರಿ ಅಂದರು.
ಸಾವಕಾರಿ ಏನ ಇಲ್ರರಿ ಸುಮ್ ಬೆಳೆದ್ರಿ ಏನದ ಮತ್. ಅಳ ಅದ ಮತ್ತ ಒಂದ ನಾಲ್ಕ ನೂರ ಎಕರೆ -ಈ -ಬಿಗುಡ ಅಗ್ರಿಕಲ್ಚರ್ ಕಾಲೇಜ್ ದವ್ರರಿಗೆ ಕೊಟ್ಟಿದ್ದೆವು.
ಹ್ಮ್- ರೀ
ಅವ್ರಸರಿ ಮ ಬರದ್ ಕೊಟ್ಟಿದ್ದವು ಸಾಲಿ ಕಲೀಲಿ ಪಾರ್ಳ ಚಂದಿ ಇರ್ಲಿ ಅಂತ.
ಹ್ಮ್ -ರೀ.
ಹನು ಅವ ಬಿಟ್ಟವ ಪರ್ವಾಳು ಬೇರನೆ ಮಾಡ್ತಾವ. ತಲ್ಕಾಲ ಮದಲ ಮಣ್ಣಲ್ಲ.
ಹಂಗ್ಯಾವ್ರಿ ಯಾವ ಹುಡುಗರ್ ಕಾಲೇಜ್ ಬರಬದ ಕೆರೆಲ್ಲ ಏನೆಲ್ಲಾ.
ಹ್ಮ್ ಇನ್ನೊಂದು ಒಂದ್ ಎರಡು -ಏ -ಎಕರೆ ಅದ ಅದ್ರ ಎಡು ಜರ ಡೈರಿ ಫಾರ್ಮಿಂಗ್ ಮಾಡಿದೆವು.
ಡೇರಿಫಾರ್ಮ ಮಾಡ
ಹಾ-
ಅನುಾರಕ್ಕೆ
ಹ್ಮ್- ಹೈನುಗಾರಿಕೆ ತುಪ್ಪ ಮೊಸರಾ ಕುಡದ್ವಾ- ಹ ಆಕಳ ಒಂದ ಒಂದ್ ಆಕಳದ ಅದು ಜರ್ಮನ್ ಜರ್ಮನ್ದ ಏನ ಆಕ್ತ ಅದಕ ತಳಗ ಯಾರ್ಡವ ಹೆಂಡದು.
ಹ್ಮ್ -ರಿ.
ಒಂದ್ರ ಹಾಲು ಕುಡ್ತದ ಒಂದ್ರ ಮೊಸರು ಕುಡ್ತದ.
ಹಂಗೆ ಹೆಂಗ್ರೀ ಅದು
ಅದು ಜರ್ಮಂದ ತಾಡದು.
ಹ್ಮ್- ಅದು ಎಷ್ಟ ಅವ್ರ ಮಕ್ಕಳು ಹಸು ನಿಮ್ಮ ಹದರದರ
ಅವು ನೋಡ್ರಿ ಜರ್ಮನ್ದು ಒಂದು ಹಂತವು ಎಂಟವಾ.
ಹಾ -ರೀ
ಜರ್ಮನ್ ಎಂಟವ ಹೆಚ್ಪ್ಪ ಒಂದು ಇಪ್ಪತ್ತವ ಹೆಚ್ಫ ತಳಿಗಳು ದೊಡ್ಡ. ಮತ್ತು ಜಪಾರ ಬಾದಿ ಒಂದ್ ಐದವಾ.
ಹರಿ
ಎಲ್ಲಾ ಹಾಲ್ ಕೊಡ್ತವ ಅದು ಜರ್ಮನ್ದ ಒಂದೇ ತಳಿ ಒಂದು ಹಾಲ್ ಕೊಡ್ತವ ಒಂದು ಮೊಸರು ಕೊಡ್ತ ಅದು. ಡೈರೆಕ್ಟ್ ಮಸರ ಎಂಡದಕ್ಕೆ ಮಸರ ಬರತು ಒಳೆಯನ್ನು.
ಹ್ಮ್ -ಎಚ್ ಎಫ್ ಎಷ್ಟ್ ಕೊಡ್ತರಿ ಒಂದ ದಿನಕ್ಕೆ ಒಂದ್ ಎಷ್ಟ್ ಲೀಟ್ರ. ಕೊಡ್ತಾರ
ಒಂದ ದಿನಕ್ ಮುಂಜಾನೆ ಒಂದ್ ಹದ್ನೈಂದು ಲೀಟರ್ ಹಿಂಡತ ಸಂಜೆ ಒಂದ ಹದಿ ನೈದು ಲೀಟರ್ ಹಂತವ ದಿನಕ್ಕೆ ಒಂದ್ ಆಕಳದಿಂದ ಒಂದು ಮೂವತ್ತು ಲೀಟರ್ ಕೊಡ್ತವ್.
ಮೂವತ್ ಲೀಟರ್ ಕೊಡ್ತಾರೆ.
ಅ- ಜರ ಮೇಗೆವು ಹೆಚ್ಚಿ ಹಾಕ್ದೆ ಅಂದ್ರೆ ಐವತ್ತು ಲೀಟರ್ ಕೊಡ್ತದ ದಿನಕ್ಕೊಂದು.
ಹಬ ಹಬ ಬಾರ ಕೊಡ್ತದೆ.
ಹ್ಮ್- ಬಾರೆ ಪಡ ಹಂಗಗೆ ಬೆಳಸಿದೆವು ಹಾಕ್ಬೇಕ. ಮವುಗವೆಲ್ಲ ಮನಗಂಡ ಬೆಳಿತಾವ ಲವಾಶ. ಹಾ -ದವಾಶ್ಮ್ಯಾವುಗೆ ಹಾಕ. ತಂಪ ಇರ್ಬೇಕು ಹಿಂಗ ಪೂರಾ ಹಿಂಗ ಮಳೆಗಾಲದಾಗ ಪೂರಾ ತಂಡಿನ ಬಿಡ್ಬಾರಡ್ದು ಪೂರಾ ಬೇಸಿಗೆಗಾಲದ ಪೂರ ಬೆಚ್ಚಗ ನೀ ಇರ್ಬಾರ್ದದು ಹಿಂಗ ಒಂದೇ ಲೆವೆಲ್ ಇರ್ಬೇಕು ಟೆಂಪ್ರೇಚರ್ಗಳೆಲ್ಲ.
ಹೌದ -ರೀ-
ಹಾ -ಹಾಲ್ನು ಕೊಡ್ತಾವ ಮೊಸರ್ನು ಕೊಡ್ತಾವ.
ಹ್ಮ್ -ಹ್ಮ್
ಹಾ ಒಂದಕ್ಕೊಂದು ರ್ಯಾಗಿಂಗ್ ಮಾಡ್ತಾವ ದೊಡ್ಡ ಆಕಳುಗಳು ಸಣ್ಣ ಆಕಳುಗಳಿಗೆ.
ಹ್ಮ್
ಹ- ರ
ಅದು ಹೈನುಗಾರಿಕೆ ಮಾಡಿರಲ್ರಿ. ಅದ್ ಮಾಡ್ಲಾಕ್ ಎಷ್ಟು ರೊಕ್ಕ ತದ್ರೀ.
ಹಾ- ರೀ. ಅ -ನೋಡ್ರಿ ಫಸ್ಗೆ ಒಂದ್ ಹದ್ನ ಲಾಕ್ ಬೇಕ್ರ ರಾತ್ರಿ ಒಂದ್ ಹದ್ನೈದ್ ಲಕ್ಷ.
ಹ್ಮ್ -
ಹಲೋ
ಹ್ಮ
ನಂಬಲ್ಲಿ ಆ -ಟ್ರ- ಆ -ಟ್ರಕ್ಕ ಇದ್ದಿದ್ದಲ್ಲ ಫಸ್ಟ್ಗೆ
ಹ್ಮ್ -
ಅದಕ್ ನಾವ ಏನ್ ಮಾಡ್ದವು ಒಂದ್ ಶರ್ಟ್ ಅದ್ ಹೊಡ್ದದು ಸುಮ್ ಬಾಜು ಹ ಹೊಲ್ದ್ ಒಂದ್ ಅಡಿ. ಒಂದ್ ಆಕಳಗ್ ಒದ ಕಟ್ಟಿ ಏನ್ ಮಾಡ ಫೋಟೋ ವೀಟೋ ಹೊಡದು ಲೋನ್ ತಕೊಂಡೆವು.
ಹ್ಮ- ರೀ
ಲೋನ್ ಕೂಡ್ರ ನಮ. ನಾವ್ ಹಿಂಗಿದ ಮಾಡತವ ನಮ್ ರಕ್ಕಲ್ಲ ಲೋನ್ ಕೂಡ್ರೇನು ನಮ್ಮ ಹೊಲದ ಕ ಪತ್ರ ಲೋನ್ ರೊ ಕಕೊಂಡನು ಹದಿನೈದು ಲಾಖ.
ಹಾ- ರೀ
ಹದ್ನೈದಲ ಆಗ್ತಳನಾ ಹೆಚ್ಚಪ್ ಒಂದ್ ಎರಡ್ ತ ಎರಡು ಜಪಾರವಾದಿ ಒಂದ ಎರಡು ಇಂಥ. ಒಂದ ಅಡು ಎರಡು ಎರಡು ತಂದು ಒಂದ್ಏು ಎಂಟು ತಳಿಗಳು ತಂದಿದ್ದೆವು ಟೋಟಲ್ ಒಂದ್ ಹತ್ತು ಲಾಖದಾಗ.
ಹ್ಮ್- ರೀ
ಅವಕ್ ಮೈಂಟೆನೆನ್ಸ್ ಎಲ್ಲ ಬೇಕಲ್ಲ ಅವಕ್ನು ಒಂದ್ ಮ್ಯಾಗ ಎರ ಮೂರ್ ಲಾಕ್ ಹೋತದ ಅವಕ್ ಮೈಂಟನೆನ್ಸ್ ಮಾಡಕೆಲ್ಲಾ.
ಹಾ- ರೀ
ಹಾ -ಅವಕ ರಾತ್ರಿ ಕಾಲ ಗೆಜ್ಜಿ ಕಟ್ಬೇಕಕ್ ಅವಕ.
ಹ್ಮ್- ರೀ
ಹ ಅಂದ್ರೆ ರತ್ರಿ ಸಪ್ಪಳ ಆತವ ಅಂದ್ರ ಅವ್ರರು ಏನು ಹುಳ ಹುಬಟ್ಟಿ ಸಿ ಬರು ಕೂಡಲ್ಲವು ಸಾಪ್ಪಳ್ ಮಾಡುದು ಅ್ರದೂ -ಹ ಗೆಜ್ಜಿ ಕಬೇಕು ಕಾಲ -ಗಾ- ಹ್ಮ ಚ್ಚಿ -ತಲ್ಯಾಗ ತಲ್ಯಾಗ್ ಕೋಡ್ಗಳಿ ಹಿಂಗವು ಹಿಂಗ ರೇಡಿಯಂ ಹಚ್ಬೇಕ ರೇಡಿಯಂ
ಹ -ಹಾ -ಹ -ರೀ-
ಹ ಏನ್ ಹಳ ಹೋಗಬಿಟ್ಟಿ ಬಂದ್ರ ಅವ ಹಿಂಗ ಕಣ್ಣಿ ಹಿಂಗ್ ಲೈಟ್ ಬ್ದಂಗ ಹೋತವು್ ಅನ್ಜತಾವ್. ನೀಗೆಲ್ಲ ಮೇಂಟೆನೆನ್ಸ್ ಅದ್ ಮಾಡ್ಬೇಕು ಅಂದಾಗ ಹಾಲ್ನು ಕುಡ್ತಾವ ಮೊಸರುನ. ಕೊಡ್ತಾವು.
ಹೌದ್ರ ಕಖರೆ ಅದ್ರ.
ಹ್ಮ್ -ಇಟ್ಟ ಹೊಡಿಬೇಕ್ರ ಇಟ್ ಎಲ್ಲ ಶಡ್ಗ ಡ್ದ ಎಲ್ಲ ಲೋನ್ನ್ ತಕೊಂಡ್ ಅಂದ್ರ ಅವ ಅಂದಾ ಬಾಶವಡೆ ತೊರಕ್ಕ
ಹೌದ -ರೀ
ಹಾ
ಆಯ್ತಾಯಯ್ತುನ್ರಿ ಮತ್ತೆಲ್ಲ ಆರಾಮಲ್ರಿ.
ಅಲ್ಲಾ ಆರಾಮ ನೋಡ್ರಪ್ಪಾ.
ಆಯ್ತ್ರರಿ ಮತ್ ಅಸ್ತೇನತ್ ನಿಮಗೆ ಇಗಣ
ಹ್ಮ್ -ಆಯ್ತಯ್ತು ಆರಾಮ್ ಏನಲ್ ನಾವವು ಕುಲ ಇರ್ದು ಏನ್ ಮಾಹಿತಿ ಅ ಬೇಕಲ್ಲ ಕೇಳ್ರಿ ಹಸತರಿ ಹಯತ
ಆಯ್ತು.
ಹಾತೇಟರ್ ಮರ